ಹೇಳಿ ನಾವು ಇವತ್ತು ಪರಿಸರ ಅಂತೆ ಮೇಡಮ್ ಇವತ್ತು ಹ ಪರಿಸರಿಸರ ದಿನ ಅಂತೆ
ಹಾ ಸ
ಇಲ್ಲಿ ಡೇರೆ
ಹ ಡೈರೆ ಹೂವಿನ ಓ ಹೂವಿನ ಗಿಡಗಳುನ್ನೂ ನೆಡ್ತಾ ಇದ್ದೀರಾ
ಹಾ ಹೂ ಯಾರು ಕೊಟ್ಟಿದ್ರು ಮೇಡಮ್ ಹಿಂಗೇನೆ ಹ್ಮ ಹೂವಿನ ಗಿಡ ಅದು ಎಲ್ಲಾ ಇದ್ ಮಾ ಗುಣಿ ಮಾಡ್ಬಿಟ್ಟು
ಹಾ
ಒಂದೊಂದೇ ಒಂದೊಂದೇ ನೆಡ್ತ ಇದ್ದೀವಿ
ಹಾ ಪರವಾಗಿಲ್ಲ ಮೇಡಮ್ ಒಳ್ಳೆ ಪರಿಸರ ಪ್ರೇಮಿ ಪರಿಸರ ದಿನ ಒಂದು ಇದೇನೋ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರಾ
ಓ ಅದು ಮಾಡಿದೀವಿ ಆಮೇಲೆ ಇದು ಒಂದ್ ಪ್ಯಾಕೆಟ್ ಕಿತ್ತಿ ಅಲೋವೆರಾ ಇದ್ ಮಾಡಿದೀವಿ
ಅಲೋವೇರಾ ಎಲ್ಲ ಹಾಕಿದ್ದೀರಾ ಆರೋಗ್ಯಕ್ಕೂ ಒಳ್ಳೇದು ಮನೆಗೆ ಒಳ್ಳೇದು ವಾಸ್ತು ಪ್ರಕಾರದಲ್ಲಿ ಒಳ್ಳೇದು
ಅದಕ್ಕೆ ಇರಲಿ ಮನೆ ಮುಂದೆ ಒಂದು ಮನಿ ಪಂಟ್
ಹಾ
ತುಳಸಿ ಗಿಡ ಇಲ್ಲ ಮೇಡಮ್ ಹಿಂಗೆ ಅವ್ರ ಇವ್ರ ಹತ್ರೀ ಕಂಡರದು
ಓ ಪರವಾಗಿಲ್ಲ ಹಂಗಾದ್ರೆ
ಹಾ ಆಮೇಲೆ ಇದು ಏನೋ ತುಳಸಿ ಗಿಡ ಮನಿ ಪ್ಲಾಂಟ್ ಅಲೋವೆರಾ ಬಾಕ್ಲಿಗೆ ಸೂರ್ಯನ್ ಕಡೆ ಬಾಗಲಿಗೆ ಇ
ಹಾ ಹಾ ಹಾ
ಅವ್ ಮುರುಕುನು
ಹು
ಹ ಅದಕ್ಕೆ ಇಲ್ಲಿ ಈಗ ನಮ್ಮ ಮಗಳು ಚಿಂತಾಮಣಿ ಹೂವ ಅದು ಅಂದ್ರೆ
ಚಿಂತಾಮಣಿ ಗಿಡದ್ದು
ಹಾ ಚಿಂತಾಮಣಿ ಗಿಡ ಹುವಿಂದು ಆಮೇಲೆ ವೈಟು ದಾಸೋವಾಳ ಗಿಡ ಬರ್ತ
ಅಥವಾ ಬರೀ ಒಂದೇ ಒಂದು ಒಂದ ಒಂದೆ ಎಲೆ ಬಿಡುತ್ತೆ ಅದಲ್ಲಿ ಎರ ಮೂರ್ ತಡೆ ಇದ್ದಾವೆ ಹ ಹ
ಅದನ್ನ ಹಾಕ್ತಾದೀರಿ
ಪರವಾಗಿ ಇಲ್ಲ ಮೇಡಮ್ ನಮ್ ಭೂಮಿ ಮೇಲೆ ದಿನಾ ಹೂವಿನ ಗಿಡ ಆಗ್ಬೋದು ಏನೋ ಒಂದ ಗಿಡಗಳನ್ನ ಹ
ಹಾ
ಇದ್ ಮಾಡೋದಕ್ಕಿಂತ ಜನ ಇರ್ತಾರೆ ನಿಮ್ಮಂಗೆ ಹಾಕಿ ಬೆಳಸೋರು
ಹಾ
ಮನೇಲಿ ಒಬ್ಬೊಬ್ರು ಇದ್ರುನು
ಅದೇ
ನಮ್ ಪರಿಸರ ತುಂಬಾ ಚೆನ್ನಾಗಿ ಉಳ್ಕಳುತ್ತೆ ಮೇಡಮ್
ಆಮೇಲೆ ವೈಟ್ ದಸ್ವಾಳ ಗಿಡ ಬರುತ್ತೆ ಮೇಡಮ್ ಅದು ವೈಟ್ ಸಿಂಗಲ್ ಸಿಂಗರ್ ನಾ ಕೇಳಿದದು ಅದನ್ನು ಕೊಟ್ಟಳ್ಸಿದ್ದಾರೆ ಹಾ ಅದನು ಆಕ್ತಾದೀವಿ
ಹಾ
ಒಂದು ಏನಿಲ್ಲ ಅಂದ್ರೂ ಒಂದು ಆರುಏಳು ಥರ ದಸರಾ ಗಿಡ ಅವೇ ಇದ್ದಾವೆ
ಹೊ
ಹಾ ಆಮೇಲೆ ಇನ್ನೊಂದು ಬರ್ತೆ ಮೇಡಮ್ ಅದು ಹೂವ ಒಂದು ಪೈಪ್ ತಬ್ ಹೊರ್ದ ಅದು ಪೈಪ್ ಅಂದ್ರೆ ಅವು ಕಡ್ಡಿನೇ ಇದೆ ಎಲೆನೆ ಅದರಲ್ಲೇ ಒಂದ ಇಷ್ ತಗ್ಲಾ ಫಷ್ಟು ಮೊಗ್ಗು ಮೊಗ್ಗು ಆಗುತ್ತೆ ಒಂದೇ ಕಡ್ಡಿಲಿ ನಾಕ್ ಹೂವ ಬಿಡ್ತವೆ
ಹಾ
ಅದ ಒಳ್ಳೆ ಸಕ್ಕದ ಇಲ್ದೆ ಮ ಹೆಸ್ರು ಗೊತ್ ತಿನ್ ಅದ್ರ ಬಗ್ಗೆ ಅದು ಫೋ ಪಟಗ ಇಟ್ರೆ ಮೂರ್ ದಿವಸ ಕೂಡ ಫ್ರೆಶ್ ಆಗ್ ಇರುತ್ತೆ
ಹೌದಾ ಮೇಡಮ್ ಯಾವಾಗ ನ ನಿಮ್ಮ ಮೂರ್ ಸೈಡ್ ಬಂದ್ರೆ ನಮಗೂ ಕೊಡಿ ಮೇಡಮ್ ಅ ಆ ತರ ಗಿಡ ಮೂರ್ ನಾಲ್ಕಕ್ ದಿನ ಫ್ರೆಶ್ ಆಗಿರ್ತವೆ ಅಂದ್ರೆ
ಹ ಕೊಡ್ತೀವಿ ಬನ್ನಿ ಮೇಡಮ್
ಹ್ಮ್
ಆಮೇಲೆ ಚೆಂಡ ಹವ ಬಿಟ್ಟಿದ್ದೋ ಮೇಡಮ್ ಹಾಕಿದ್ದು ನಮ್ಮ ಮಗಳು ತಂದಕೊಟ್ಟು
ಹಾ
ಹ ಏನ ಆರೆಂಜ್ ಕಲರು ಪಿಂಕ್ ಹೋ ಗೊತ್ತಿಲ್ ಇಲ್ಲ ಸರ್ಯಗೆ ಹ ಒಳ್ಳೆ ಸಲ್ ಫ್ರೀ ಆಗಿದೆ ಮೇಡಮ್ ಕುಯ ದಪ್ಪ ದಪ್ಪ ಹೂವು
ದಪ್ಪ ದಪ್ಪ ಹೂವ ಬಿಡ್
ಚೆನ್ನಾಗಿ ಬಿಟ್ಟಿದ್ದು ಐವತ್ತು ಖುಷಿ ಆಯ್ತು ತಗೊಂಬಂದು ಇವ ಶುಕ್ರವಾರ ಅಲ್ವಾ
ಹಾ
ಫೋಟೋಗ ಇಟ್ಟಿದ್ದೀನಿ
ಹೌದಾ ಅ ಹೂವ ಬಿಟ್ಟಿದಾವಲ್ಲಾ ಈ ಫೋಟಗ್ ಇಟ್ಟಿದೀರಲ್ಲ
ಹಾ ಹೇಳಿ ಮೇ
ಅದನ್ ಎಸಿಯೋದಕ್ ಹೋಗ್ಬೇಡ್ರಿ
ಏನ್ ಮಾಡದ್ ಮೇಡಮ್ ಇವ
ಅದನ ಎಸಿಬೇಡಿ
ಅಡ ಗೊತ್ತಾಯ್ತು ಅದನ್ ಏನ್ ಮಾಡಣ ಹ
ಒಣಗಸ್ಬಿಟ್ಟು
ಹಾ
ಒಂದು ಕವರ್ಗ ಹಾಕಿ ಇಕ್ಕೊಳ್ಳಿ
ಹಾ
ಅದನ್ನ ನಿಕ್ಕೊಂಡ ಆದ್ಮೇಲೆ ಏನಾಗುದು ಗೊ
ಹೇಳಿ
ಮುಂದಿನ ಸತಿಗೆ ನಿಮಗ್ ಬೇಕು ಅಂದಾಗ
ಹಾ
ಒಣಗುಸಿ ಇಟ್ಟಾದ್ಮೇಲೆ ಇವಾಗ ನೀವ್ ಯಾವ ತಿಂಗ್ಳಲ್ಲಿ ಹಾಕಿರ್ತೀರಾ ಈಗ ಹೂವ ಬಿಡ್ತಿದೆ ಅಂದ್ರ ಒಂದ್ ಎರಡ್ ತಿಂಗಳಿಂದ ಹಾಕಿರ್
ಮೇಲ್ ಹಾಕಿದೀವಿ ಮೇಡಮ್ ಅಷ್ಟೆ
ಹ ಅದೇನೆ ಒಂದು ಏಪ್ರಿಲ್ ತಿಂಗಳಲ್ಲ ಮೇ ತಿಂಗಳಲ್ಲೂ ಹಾಕಿದೀರಲ್ಲ ಮುಂದಿನ್ ಇ ಸತಿನು ಅಷ್ಟೆ ಏಪ್ರಿಲ್ ತಿಂಗಳಲ್ಲೋ ಮೇ ತಿಂಗಳಲ್ಲೋ
ಹಾ
ಬೀಜ ಅದು ಒಣಗಸರೋದು ನಿಮ್ಮ ಹತ್ರನೇ ಇರುತ್ತಲ್ಲಾ
ಹಾ
ಹಾಕಿ ಮತ್ತೆ
ಅದೆ
ಇವಾಗ ಒಂದ್ ಗಿಡ ಹಾಕಿರೋದು
ಹಾ
ಮುಂದನ್ ಸತಿಗೆ ನೀವು ಒಣಗಿಸ್ಬಿಟ್ಟು ಆ ಹೂವನ್ನ ಎಸಿದಲ್ಲ ಒಣಗಿಸ್ಬಿಟ್ಟು ಇಕ್ಕೊಂಡು
ಹಾ
ಇನ್ನೊಂದ್ ಸತಿ ನೀವ್ ಹಿಂಗೆ ಪಾಟ್ಗಳಲ್ಲಿ ಹಾಕಿರೆ ಅವಾಗ ಒಂದ್ ಐದಾರು ಗಿಡ ಉಡ್ತವೆ
ಹೌದು ಮೇಡಮ್ ಈ ಸಲ ಹಂಗೆ ಮಾಡ್ತಿವ್ ಬಿಡಿ
ಹಾ ಅಂದ್ರೆ ಅದನ್ನ ತಗೊಂಡೋಗಿ ಹಂಗೆ ಹೊರ್ಗಡೆ ಎಸದ್ರುನು ಬರುತ್ತೆ ಕೆಲವಂದ್ಸರ್ತಿ ನೀರ್ ಬಿಡ ಇಲ್ದಲೆ ಇದ್ರೆ ಎಲ್ಲೋ ಎಷ್ಟ್ದಿರ್ತೀರಾ ಈಗ ಕ ನೀ ಒಳ್ಳೆ ಹಳ್ಳಿ ಆಮೇಲೆ ಕಳೆ ನಾಚ ಕುಡಿಯೋದು ಕಳೆ ಕೀಳೋದು
ಹ
ಮತ್ತೆ ಹೊಡಿಯೋದು ಇವೆಲ್ಲಾ ಕೆಲ್ಸಗಳು ಮಾಮೂಲಿ ಇದ್ದೆ ಇರ್ತವೆ ಆ ಗಿಡ ಹುಟ್ಟದ್ರುನ್ ಅಲ್ಲೇ ಒಣಗ ಹೋಗ್ಬಡ್ತವೆ ಗೊ ಗೊತ್ತಾಗಲ್ಲ ನಿಮ್ಗೆ
ಈಗ ಆಲೆ ತುಂಬಾ ಮೊಗ್ಗ ಹೊಡ್ದಿದ್ದೆ ಮೇಡಮ್ ಏನಿಲ್ಲ ಅಂದ ಏನಿಲ್ಲ ಒಂದ ಹತ್ತು ಮಗ್ ಹೊಡ್ದಿದಾವೆ
ಓಹ್ ಪರವಾಗಿಲ್ಲ ಹಂಗ್ರ ಇವತ್ತೊಂದ್ ಮೂರ್ ಇಟ್ಟಿದ್ದೀರಾ ಅಂದ್ರೆ ಇನ್ನೊ ಒಂದ್ ಹತ್ತು ಹೂವು ಬಿಡ್ತವೆ ನಿಮ್ಗೆ
ರ್ ಬೀರ್ತವ ಮೇಡ
ಹ್ಮ್ ಅ ಥ್ಯಾಂಕ್ಸ್ ಹೇಳಳ್ಬಿಡಿ ನಿಮ್ ಮಗ್ಳಿಗೆ ನಿಮ್ಗೆ ಇಷ್ಟಂದ್ ಖುಷ ಆಗ್ಬಿಟ್ಟೈತೆ ಹೂವ ನೋಡಿ
ಹಾ ತುಂಬಾ ಖುಷಿ ಆಯ್ತು ನೋಡಿ ಹಿ ಹೇ ಹೇಳ್ತೀವಿ ಕಾಕ ಬೇರ್ ಒಳ್ಳೆ ಸರಿಯಾಗಿ ಬಿಟ್ಟ ಗಟ್ಟೈತೆ ದಪ್ಪಗೆ ಆಮೇಲೆ ಇನ್ನೊಂದಿದೆ ಮೇಡಮ್ ನೀವು ಮಶಪ್ ಸಾಂಬಾರ್ಗೆಲ್ಲ ಹಾಕೋಬಹುದು ಒಳಗಡೆ ಏನಾದ್ರು ಇ ಏನಾದ್ರು ಗಲೀಜಿದ್ರೆ ಅದು ಎನ ಕ್ಲೀನ್ ಮಾಡುತ್ತೆ ಮೇಡಮ್
ಹಾ
ಸೊ ಅದು ಹೆಸ್ರು ಗೊತ್ತಿಲ್ಲ ಮಶಪ್ ಹಕ್ತಾರೆ ಅದು
ಹ ಸೊಪ್ಪು ಸಾಂಬಾರ್ರಿಗೆಲ್ಲ ಯೂಸ್ ಮಾಡುವಂತದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆದು
ಕಾಯ್ ಬಿಡ್ತವೆ ಒಂತರ ಕಪ್ಪು ಕಲ್ಲರ್ ಅ ಇರ್ತವ್ ಅವು ಅದು ಬೀಜ ತಗೊಂಡ್ಗ ಹಾಕಿದ್ರೆ ಸಾಕು ಪ್ಪು ಗಿಡ ಹುಟ್ಟಿ ುತ್ತೆ ಬಳ್ಳಿ ಅದು ಒಂದು ಕಡ್ಡಿ ನೆಟ್ರೆ ಬಳ್ಳಿಗೆ ಸುತ್ತ ಸಡ್ಡಿಗೆ
ಓ್ ಬಳ್ಳಿ ಹಬ್ಬುತ್ತೆ
ಹಾ ಮೊಷಪ್ ಸಾಂಬಾರ್ಿಗೆ ಹಾಕ್ತ ಹಾಕಿ ಮಾಡ್ಬೋದ ಅದು ಸಕ್ಕಡೆ ಇರುತ್ತೆ ಸಾಂಬಾರರು ಚೆನ್ನಾಗಿ ಅದು ಎಲ್ತ್ಕೂ ಒಳ್ಳೇದು
ಹ ಪರವಾಗಿಲ್ಲ ಮೇಡಮ್ ನೀವು ನಿಮ್ಮ್ ಮಗಳು ಎಲ್ಲಾ ಆರೋಗ್ಯ ಕಡೆ ತುಂಬಾ ಗಮನ ಆದೆ ದೆ ಒಳ್ಳೊಳ್ಳೆ ಗಿಡಗಳನ ಹಾಕ್ತೀರಾ
ಹಾ ಆತರ ಒಂದ ಇಿದೆ ಬಂದ
ಹ ಅದನ್ನ ಇವಾಗ ನೀವ ಹೆಂಗ ಯ ಮಾಡ್ಕೊಂತಾ ಇದ್ದೀರಾ ಆತರ ನಿಮ್ ಅಕ್ಕಪಕ್ಕದ ಮನೆಯವ್ರು ಹಾಗೆ ಈಗ ಬೀಜ ಬಿತ್ತಿರುತ್ತಾ ಸುಮನೆ ಅಲ್ಲೇ ಬಿತ್ತಿ ನೀವು ಒಣ್ಗುಸಿ ಯಾಳ್ ಮಾಡೋದ್ರ ನಿಿಂತ
ಹಾ
ಯಾರಾರ ನಿಮ್ಮ್ ಮನೆಗ್ ಬಂದವ್ರಗೆ ನಿಮ್ಮ ಮಗ್ಗಳಗೆ ಈ ಊರಲ್ಲಿ ಇರೋರ್ಗೆ ಹಾ ಕೊಡಿ ಅವರು ಆಗ್ತಾರ ಗಿಡಗಳು ಒಬ್ರಂದ ಒಬ್ರು ಗಿಡನು ನೆಡ್ತಾರೆ ಈಗ ನೀವ್ ಹೇಳ್ದಂಗೆ ಅವ್ರಿಗೂನು ಆರೋಗ್ಯನು ಚೆನ್ನಾಗಿರುತ್ತೆ ತ್ತೆ
ಹೌದೌದು
ಅವರು ಒಂದ್ ಗಿಡ ಆಾಕಿ. ಈ ಈಗ ಸಾಂಬಾರ್ುಗಳಿಗೆಲ್ಲ ಯೂಸ್. ಮಾಡುವಾಗ ನಿಮ್ಮ ಏನ ಕಂತಾರೆವ್ರ ಕೊಟ್ಟಿದ್ರ.
ಇನ್ನೊಂದು ಮೇಡಂ್ ನಮ್ಮ ಮಗಳೂರಿಂದಾನ ತಂದ ಮಗ್ಗಳೂರಿಂದಾನೇ ತಂದಿದ್ದು ಇನ್ನೊಂದು ಕಡ್ಡಿ ದಸ್ತಿ. ಸರ್್ಯತೆ. ಅದು ಏನಿಲ್ಲ. ಒಂದು ಮೂರು ನಾಲ್ಕು ಕಡ್ಡೆ ಹಾಕಿದ ಒಂದು ಹತ್ಲಿದ ಒಂದೇ ಒಂದ್ ಕಡ್ಡಿ ಹತ್ಕೊಂಡೆ ಐತೆ ಒಂಂತರಾ. ಕನಕಾಮ್ರ. ಕಲರು ಒಂದೇ. ಕಡ್ಡಿ ಹಟ್ಟಿರೋದು ಮೇಡಮ್ ಈಗ ಮೂರ್ ಮೊಾಗ ತಕ್ಕದಾಗ ಐತೆ ಅದ ಯಾಕೆ. ಸರಿಯಾಗಿ ಕುಂಟ ತರ ಬಂದಿದೆ ಹ್ಮ.
ನೀವು.
ಹ್ಮ.
ಅದೆಲ್ಲ ಕವರ್ಗ ಮಣ್ಕೊೊಂಡ್ಬಿಟ್ಟು.
ಹಾ ಆಯ್. ಹಂಗೆ ಮಾಡ್ಬೇಕು ಮೇಡಮ್ ನಾನ್ ಹಂಗೆ. ಎನಕಂಡೇ.
ಅವಾರ ಮಣ್ ತುಂಬಿ ಹಾಕ್ಬೊಟ್ಟುವ. ಸವಲ್ಗೆ. ಕೆಳಗಡೆ ಒಂದ್ ಮೂರ್ ನಾಲ್ಕಕ್ ತೂತ ಇಕ್ಕಿ. ಹ. ಕವರ್ ಮಾಮೂಲಿ ಪ್ಲಾಸ್ಟಿಕ್ ಕವರೇ ಆಗ್ಬಹದು.
ಹಾ.
ಹಾ ಈ ತರ ಕವರ್ಗಳಿಗೆ. ಹಾಕ್ಬಿಟ್ಟು ಇಲ್ಲ ಏನೇ ಡಬ್ಬಗಳು ಬರ್ತವೆ ಅಂತ ಕಕಿ ಚಿಗ್ರ ಬಂದ. ಅ ಮೇಲೆ.
ಆಮೇಲೆ ಮಣ್ಣಿನ ಸಮೇತಾನೇ ಹಾ.
ಗಿಡಗಳು. ್ಣ ಆಕ್ರಿ.
ಆಮೇಲೆ ಇದಿದೆ ಮ್ ಡ್ರ್ಯಾಗನ್ ಫ್ರೂಟ್ ಹಾಕ್ಸಿದೀವಿ ಹಾಕಿರಿ ಮೇಡಮ್ ನಾವು.
ಎ ಮೇಡಮ್.
ಡ್ರಾಗನ್ ಫ್ರೂಟ.
ಓ ಡ್ರ್ಯಾಗನ್ ಫ್ರೂಟ ಹೂವಿಂಗ ಗಿಡ ಹಣ್ಣಿಂಗ ಗಿಡ ಆರೋಗ್ಯ. ಒಳ್ಳೇದಾಗುವಂತ ಸೊಪ್ಪು ಎಲ್ಲಾ ಬೆಳಿತೀರಾ ಮೇಡಮ್ ನೀವು ಮನೇಲೇನೆ.
ಹಾ ಡ್ರ್ಯಾಗನ್ ಫ್ರೂಟ್ ಆಗಿದ್ದೀವಿ ಬಟರ್ ಫ್ರೂಟ್ ಆಗಿದ್ದೀವಿ. ಮೇ ಈ ಎರಡ ಇದೆ
ಹ್ಮ್ ನಾವು ಹಾಕಿದೀವಿ ಮೇಡಮ್ ಅಂದ್ರೆ ಇನ್ನ ಡ್ರ್ಯಾಗನ್ ಫ್ರೂಟ್ ಒಂದ್ ಹಾಕಿಲ್ಲ
ಹ
ಜಮ್ನ ಎಳ್ಳೆ ಹಾಕಿದೀವಿ ಮತ್ತೆ ಬೆಟ್ಟದ್ ನೆಲ್ಲಿಕಾಯಿ ಸಣ್ಣದ್ ನೆಲ್ಲಿಕಾಯಿ
ಹಾ ಅತಿಥೆ ಮೇಡಮ ಗಿಡಾಯಲ್ಲ ಚೆನ್ನಾಗಿ
ಮೇಡಮ್ ಎಲ್ಲ ಚಿಗ್ರಿದಾವೆ ಒಂದ ಸ್ವಲ್ಪ ಇನ್ನ ಮಳೆಗಾಲ ಅಲ್ವಾ ಚೆನ್ನಾಗೆ ಬರ್ತವೆ ಅಂತ ಅಂದಕೊ ತಂಡಿದೀನಿ
ಹೌದೌದುಕ್ ಸ್ವನಲ್ಪ ಅದಕ್ಕೆ ಚೆನ್ನಾಗ ಗೊಬ್ಬರ ಅದು ಇದು ಕೊಟ್ರೆ
ಹ್ಮ್ ಹೌದು ಮೇಡಮ್
ಹಾ ಎಲ್ಲ ಬೆಳ್ಕಬೇಕು ಏನ ಎಲ್ಲಾನು
ಇದ್ರದ ದಿನ ಒಳ್ಳೊಳ್ಳೆ ಗಿಡಗಳನ್ನ ಎಲ್ಲ ಹಾಕಿದೀರಾ
ಓ ಹಾಕಿದಿ ಮೇಡಮ್ ಇನ್ನೊಂದ್ ಕಡೆ ಮ ಮಳ್ಳೆ ಗಿಡ ಕಂಕಬ್ರ ಗಿಡ ಗಿಡ ಇದೆ ಮಲ್ಲ ಮಲ್ಗೆ ಗಿಡ ಇದೆ ಸಾವಂತಿದ ಹಾಕಿದೀವರಿ
ಹಾಕೊಂಡಿದ್ದೀವಿ ಮನೆಗೆ ಹೂ ಆಮೇಲೆ ವ ಶಂಕ ಪುಶ್ವ ಇದೆ
ಹಾ ತುಂಬಾ ಹೂವಿನ ಗಿಡಗಳು
ಆಮೇಲೆ ಇನ್ನ ಏನೇನೋ ಗಿಡ ಹುಟ್ಟಿದೆ ಮೇಡಮ್ ಆಮೇಲೆ ಇದು ಸೀತಪಳ್ಳ ಹ ಬಂತು ಒಂದ ಏನಿಲ್ಲ ಅಂದು ಒಂದ್ ಎಂಟು ಬಂದ್ಬಿಟ್ಟ ಮೇಡಮ್ ನಂಗಂತೂ ತುಂಬಾ ಖುಷಿ ಅದು ತುಂಬಾ ಇಷ್ಟ ನನ್ ಗಣ್ಣು
ನಿಮಗ್ ತುಂಬಾ ಇಷ್ಟ ನೀವಾ ನೀವೇ ಗಿಡನ ಬೆಳೆದ ಬಿಟ್ಟ
ಸುಮ್ಮನೆ ತಿಂಡು ಬೀಜ ಹಾಕಿದ್ದಿದೆ ಮೇಡಮ್ ಅದ ಯಾವಾಗೂ ಬತಾನ ಇದೆ ಮೇಡ್ ಓಕೆ ಮೇಡಂ